ಹ್ಮ್ ಎಡದ
ಕಾಲ್ ಮಾಡಕ ಮುಂಚೆ ಒಂದ್ಸತಿ ನಾರ್ಮಲ್ ಕಾಲ್ ಮಾಡ್ಬೇಕು ಕನ್ಫರ್ಮ್ ಮಾಡ್ಕೋಬೇಕು
ಓಕೆ ಕೆ ಕ ನಾನೇ ಕಾಲ್ ಮಾಡ್ತಿದ್ದಷ್ಟ
ಕಾಲ್ ಮಾಡ್ಬೇಕಾಯ್ತು ಅಂತ
ನಾನಂತ ತನ್ಕೊಂಡಿದ್ದೀನಾನು
ಹ ನೀನ್ ಮಾಡಿದೆೆ ಆಲ್ರೆಡಿ ಈಗ ನಾನ್ ಮಾಡ್ಬೇಕಾಯ್ತು
ಓಕೆ ಓಕೆ ಆಯ್ತು ಫೈನ್ ಪರ್ವಾಗಿಲ್ಲ ಹ್ಮ್ ಅಷ್ಟ ಆಗತ್ತು ಅವತ್ತು ಏನು ಅಲ್ಲಿ ಮುರಿ ಕಚ್ಚು ೊಂಡು ನಾವ್ಂತತ್ರ ಅಲ್ಲಲ್ಲ ಅಲ್ಲಲ್ಲ ಕಕೊಂಡು ಕೈಯೆಲ್ಲ ಹ ಫುಲ್ ಮು ಿ ಮಾಡಕೊಂಡು ಹೊಡ್ದೇ ಬಿಡ್ತಿನನಿ ಹಾಗದು ದಯವಿಟ್ಟು ನಂಗೆ ಏಂದ್ರೆ ಕೈಗ ಒಂದು ಬಳೆ ಹ ಕಂಚಿಂದು ಒಂದು ಬಳೆ ಹಾಕುವೆ ನನ್ಗ ಏನಪ್ಪ ಅಂದ್ರೆ ಈಗ್ಲೂ ಅಷ್ಟೆ ನಂಗೆ ಗೋಲ್ಡ್ ಅಂದ್ರೆ ನಂಗೆ ಅಷ್ಟು ಇಷ್ಟ ಇಲ್ಲ ನಂಗೆ ಯಾಕಂದ್ರೆ ಭಗವಂತ ಕೊಟ್ರ ಗೋಲ್ಡ್ ಕಿವಿಐತೆ ಜೋಗಿ ಬಿಡ್ಸೋರಲ್ಲ ಜೋಗಿ ಬಿಡ್ಸರ ಗೋಲ್ಡ್ ಕಿವಿಲ್ ಐತೆ ಜೋಗಿ ಬಿಡ್ಸ್ಬೇಕಾದ್ರೆ ಕತ್ತಗೆ ಒಂದು ಸಿಂಗನಂತ ಅನ್ಬಿಟ್ಟು ಒಂದು ಬೆಳ್ಳಿದ್ ಹಾಕ್ತಾರೆ ಈ ಗಾಂಜಾ ಒಡೆಯವರೆಲ್ಲಾ ಚೀರಮ್ಮದ ಯೂಸ್ ಮಾಡ್ತಾರಲ್ಲಪ್ಪಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ನಮ್ಮ ದೇವ್ರಗೆ ಅಂತ ಹೊಡಿಬೇಕಾದ್ರೆ ಅದು ಚಿಲಂ ಅಂತ ಬರಲ್ಲ ಸಿಂಗನಾಥ ತಂತ ಕರೀತಾರೆ ಆ ತರದು ಒಂದ್ ಬೆಳ್ಳಿದ್ ಬರುತ್ತೆ ಅದು ನಂಗೆ ಕತ್ತಲ ಇವತ್ತು ನಂಗೆ ಕತ್ಲಐತೆ ಈವ ನಂಗಗೆ ಕತ್ತಲ ಐತೆ ಈಗ ಮಾಮಲಿ ಗುಡ್ಡ ಬಡಿಸ್ದಾಗ ಏನ್ ಮನಿ ಆಗತಾರಲ್ವಾ
ಹಾ
ರುದ್ರಾಕ್ಷಿಮಣಿ ಆ ರುದ್ರಾಕ್ಷಿಮಣಿ ತರ ನಮ್ಗೆ ಸಿಂಗನಾಥ ಅಬಿಟ್ಟ ಹಾಕ್ತಾರೆ
ಹ್ಮ್
ಹೌದು ಸೇಮ್ ಅಂದ್ರೆ ಏನು ಗಾಂಜವಾಡ ಚಲಂ ಅಂತ ಬರುತ್ತಲ್ಲ ಸೇಮ್ ಹ್ಮ ಆಟ ಸಾಮಾಂತರ ಆಟ ಸಮಾಮಾಂತರ ಅದೆಲ್ಲ ರಿಯಲ್ ಆ ಗಾಂಜಾ ಹೊಡೆಯೋರು ದೊಡ್ಡದಾಗಿರುತ್ತೆಂದು ಆಟ ಸಮಾಂತರ ನಮ್ಮ ಕಿರುಬಿಳಿಗಿಂತ ಅರ್ಧ ಇರುತ್ತೆ ನಮ್ ಕಿರುಬಿಳಗ ಇರುತ್ತೆ ಲ್ಲ ಅದ್ರಲ್ಲಿ ಅರ್ಧ ಇರುತ್ತೆ ಚಿಕ್ಕದು ಫುಲ್ ಚಿಕ್ಕದು ನಮ್ಮ ಕಿರು ಬೆಳಗಿಂತ ಅರ್ಧ ಬಟ್ ಲುಕ್ಸ್ ಲೈಕ್ ಚಿಲಮ್ ಅಷ್ಟೆ ನೋಡಕ್ತ್ರ ಇರುತ್ತ ಅಷ್ಟೆ ಅದು ಒಂದು ಚಿನ್ನ ಕಿವಿಲ ಐತೆ ಕತ್ತಲ್ಲಿ ಬೆಳ್ಳಿ ಐತೆ ಸೊ ನಂಗೆ ಅದು ಬಿಟ್ಟು ನಂಗೆ ಇವತ್ತು ತ್ಗುವೆ ಕೈಗೆ ಬ್ರಸ್ಲೇಟ್ ಹಾಕಬೇಕು ಕೈಗೆ ಚಿನ್ನದ್ ಉಂಗರ ಹಾಕಬೇಕು ನಂಗೆ ಇವತ್ತುಗೂ ಒಂಗೆ ಆಸೆ ಇಲ್ಲ ನಂ ಇವತ್ಗೂ ನಂ ಏನು ಅ ದಗೋಂತ ಕೊಟ್ಟಿರೋದು ಕಿವಿಲಿ ಉಂಗ್ರ ಕಿವಿಲಿ ವಾಲೆ ಐತೆ ಕತ್ತಲ್ಲಿ ಬೆಳ್ಳಿ ಐತೆ ನಂಗೆ ಎಂತನು ನಮ್ಮ ನನ ಎಂತವ್ರು ಅಪ್ಪನ ಎಂತಿದ್ರು ಮದ್ ಹೊಸ್ಲ್ಲಿ ಹಂಗಗೆರೋ ನಿಮಿಷ ಒಂದ್ ನಿಮಿಷ ಹಂಗಗೆರು
ಹ್ಮ ಸರಿ ಅಪ್ಪ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಹ್ಮ ಹ್ಮ ಹಲೋ ಹಲೋ
ಹಲೋ
ಹಾ ಹೇಳ ಹೇಳು
ಹಾ ಮಕ್ಳು ಫೋನ್ ಮಾಡಿರ್ಕಣ ಅಪ್ಪ ಫೋನ್ ಮಾಡಸ ಮಕ್ಳು ಮಕ್ಳು ಫೋನ್ ಮಾಡ್ಸಿದ್ದ ಅಪ್ಪನ ಕಲ್ಲಿ ಮಕ್ಳು ಫೋನ್ ಮಾಡ್ಸಿದ್ದ
ನಿಮ್ಮ ಅಪ್ಪಕ್ಕಲ್ಲಿ ಏನಂತ
ಅಯ ಮಾವು ನಾನೇ ಹೇಳಿದ್ದೆ ಫೋನ್ ಮಾಡ್ಸ ಅಂತ ನಿಯರ್ಬೈ ಹೆಂಡತಿ ಊರ ಹತ್ರ ನಿಯರ್ ಬೈ ಹೋಗ್ಬಿಟ್ಟು ಅಲ್ಲಿ ಗಾಡಿನಿಸಸ್ಬಿಟ್ಟು ಅದೇ ಫೋನ್ ಮಾಡತು ಒಬ್ಬಳಿಗೆ ಚಿ
ಎಷ್ಟ ಎಷ್ಟ ಕಿಲೋಮೀಟರ್ ಆಯ್ತದೆ ನಿಮ್ಮ ಊರಿಂದ
ಎಂಟರಿಂದ ಹತ್ತು ಕಿಲೋಮೀಟರ್ ಬಡ ಎಂಟರಿಂದ ಹತ್ತು ಕಿಲೊಮೀಟರ್
ಡೈಲಿ ಅಪ್ ಅಂಡ ಡೌನು ಯಾರ್ ಕರ್ಕ ಬರ್ತಾರೆ ಬೆಳಗ್ಗೆ
ಅಪ್ಪ
ನಿಮ್ಮ ಅಪ್ಪನೇ ಹೋಗ್ಬೇಕು ಬೆಳಿಗ್ಗೆನುವ
ಕರ್ಕ ಬರೋದ ನ ಅಪಾನೆ ಕರ್ಕ ಮಾಡಕ್ ಬಿಡೋದನು ಅಪಾನೆ ಹ ವಾರಕ್ ಒಂದ ದಿನ ಎಏಡ್ ದಿನ ಮಾತ್ರ ನನ್ನ ಬಾಮದ ಊರ್ಲಿ ಇರ್ತಾನಲ್ಲ ಅವಾಗ ಅವನು ಬಂದ್ ಕರ್ಕೋಯ್ತಾನೆ ಬಿಟ್ರೆ ಕರ್ಕೊಂಡ್ ಬತಾನೆ ಹ್ಮ್ ವರಕ್ಕ ಒಂದಿನ ಎಡ್ತಿನ ಇ ಕಡೆ ನಪ್ಪಾನ
ಹಾ
ಹ್ಮ್ನ್ ಮಳೆಗಾಗಣ ಮನೆ ಬರ
ಅದೇ ಮಕ್ಕಳನ ಒಂದು ಏಜ್ಗೆ ಬರ ಗಂಂತ ಒಂದು ನಾಲ್ಕನೇ ಕ್ಲಾಸ್ ಹೋಗ ಈಗ ಆಲ್ರೆಡಿ ದೊಡ್ಡ ಯು ಕೆ ಜಿ
ಇನ್ನೊಂದು ಎರಡು ಮೂರು ವರ್ಷ ಗಂಟ ಇನ್ನೊಂದು ಎರಡು ಮೂರು ವರ್ಷ ಅದಾದಮೇಲೆ ಬಂದೂರಲ್ಲಿ ಫೇಮಸ್ಸು ವಿವೇಕಾನಂದ ಸ್ಕೂಲ್ ಐತೆ ಗೊತ್ತಾ ಹ ಹಾ ಬಂದ್ರೀ ಫೇಮಸ್ ಅದು ಯ ಬ ಯ ಬ್ರೋ ಹೆಂಗೆ ಅಂತಂದ್ರೆ ಎ ಬಿ ಸಿ ಡಿ ಬರ್ತ ಹುಡುಕ ಕಡ ಅ ಹೋಗ್ಬಿು ಸೇರ್ಕೊಂಡ್ ನನ್ ಫ್ರೆಂಡ್ ತಮ್ಮನನೆ ನನ್ನ ಫ್ರೆಂಡ್ ತಮ್ಮನನೆ ನಿಖಿನ್ ಅಂದಬಿಟ್ಟು ನನ್ನ ಫ್ರೆಂಡ್ ವಿಕಾಸ್ ಅನ್ಬಿಟ್ಟು ಅವ ತಮ್ಮ ನಿಧನ್ನ್ಬುಟ್ಟು ಓದಕ್ಕೆ ಬೊತ್ತಾ ಇಲಿಲ್ಲ ಅವ್ನ ಹೆಸ್ರುನ ಅವನಿಗೆ ಬರ ಎಷ್ಟನೇ ಕ್ಲಾಸಸಲ್ಲಿ ಏಳನೇ ಕ್ಲಾಸಲ್ಲಿ ಏಳನೇ ಕ್ಲಾಸ್ ಅಲ್ಲಿ ಅವನ ಹೆಸರು ಅವ ಬರೇ ಗೊತ್ತರ್ಲಿಲ್ಲ ತಕೊಂಡ ಹಾಕ್ಬಿಟ್ರು ಅಲ್ಲಿ ಟೆಂತ್ಲನೈಂಟಿ ಫೋರ ನೈಂಟಿ ಸಿಕ್ಸ ಪರ್ ಪರ್ಸೆಂಟೇಜು
ನೈನ್ಟಿ ಸಿಕ್ಸ್ ಟು ನೈನ್ಟಿ
ಪರ್ಸೆಂಟೇಜು ಸೆವೆಂತ್ ಅಲ್ಲಿ ಅವನ ಹೆಸ್ರನ್ನ ಬರ ಬರ್ತಿರಲಿಲ್ಲ ಅವನ್ಗೆ
ಹಾ
ಸೆವೆನ್ತ್ರಿ ಅವ್ ನಮ್ಮ ಸ್ಕೂಲ್ಲೇ ಓದ್ತಾ ಇದ್ದ ಅವ್ರ ಅಣ್ಣ ನನ್ನ ಕ್ಲಾಸ್ ಮೇಟು ತಮ್ಮ ಅಮ್ಮ ನನ್ನ ಜೂನಿಯರು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅವ್ನ ಹೆಸರುನೇ ಬರಕ್ ಗೊತ್ತಿರ್ಲ ಅವ್ನಿಗೆ
ಹ್ಮ್
ಇಲ್ಲಿ ನೈಂಟಿ ಫೋರ್ ಅಥವಾ ನೈಂಟಿ ಸಿಕ್ಸ್ ಪರ್ಸೆಂಟೇಜು ಅವ್ರ ತಂದೆ ಬಂದು ಟೈಲರು ತಾಯಿ ಬಂದು ನರ್ಸು
ಹ್ಮ
ತಂದೆ ಬಂದು ಟೈಲರು ತಾಯಿ ಬಂದು ನರ್ಸು ಹಂಗೆ ಅಂತಂದ್ರೆ ಖುಷಿ ಆಗ್ಬಿಟ್ಟು ರಿಸಲ್ಟ್ ಬರಿದ್ದ ದಿನ
ಹ್ಮ್
ಎರಡು ಮೂರು ಕೆ ಜಿ ಸ್ವೀಟ್ ಕಟ್ಸಕೊಂಡು ಹೋಗ್ಬಿಟ್ಟು ಅಂದರೆ ಟೀಚರ್ಸ್ಗಳಿಗೆಲ್ಲ ಕಾಲ್ದ ಕೆಜಿ ಬಾಕ್ಸ್ ಕೊಟರದು ಸ್ವೀಟ್ ಬಾಕ್ಸು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ ನಮ್ಗ ಪಾಸ್ ಆಗ್ ಕೂಡ ನನ್ ಕತಿರ್ಲಿಲ್ಲ ನೈನ್ಟಿ ಫೋರ್ ಪರ್ಸೆಂಟೇಜ್ ಹಿಂಗೆ ನೈಂಟಿ ಫೋರ್ತ್ ಟು ನೈಂಟಿ ಸಿಕ್ಸ್ ನನಗೆ ಮರ್ತವಿದ್ದ ನನ್ನ ಕರಟ ನನಪಿಲ್ಲ ತುಂಬ ವರ್ಷ ಆಯಿತು ಹ ತುಂಬಾ ವರ್ಷ ಆಯ್ತು ಮರ್ತೋಗೈತೆ ಬಟ್ ಅಬೌವ್ ನೈನ್ಟಿ ನೈಂಟಿ ಮೇಲೆ ಹೆಸರುನೆೇ ಬರಕ್ ಬರ್ತ್ತಾ ಇರ್ಲಿಲ್ಲ ನೈನ್ ತಿಮ್ಮೇಲೆ ಹೆಂಗ್ ತಗೊಂಡ ಅವ ತಾಯಿ ತಂದೆ ಖುಷಿ ಖುಷಿಯ ಆ ಹೋಗಬಿಟ್ಟು ಅಯ್ಯೋ ಅದಲೆಲ್ಲ ಹೋಗ್ಬಿಟ್ಟು ವಿವೇಕಾನಂದ ಇದರಲ್ಲಿ ನಾಂತ್ರ ಖುಷಿ ಕುಣಿತಾರೆ ಅಂತಾರೆ ಗೊತ್ತಾ ಖುಷಿ ಕುಣಿತಾರೆ ಅಂತಾರಲ್ಲ ಅ ಕುಣ್ದಡ್ ಬಿಡಿದಾರಂತೆ
ಹ್ಮ್
ನಮ್ಮ್ಿಕಕ್ಕ ಹೇಳಳ್ಕು ವಿಕಸ್ ಅ್ಬಿಟ್ಟು ಕಾಸ್ಿಟ್ಟು ವಿಕಾಸ್ ಅ್ಬಿು ನಾವು ವಿಕ್ಕ ಅಂತ ಕರಿೀತೀವಿ. ಅವ್ನ್ ಖುಷಿಗೆ ಯ ತಮ್ಮ ಹೆಂಗ್ ಮಾಡ್ಬಿಟ್ಟಾಗರು ಹೆಂಗ್ ಮಾಡ್ಬಿಟ್ಟಾಗರು ಏನ್ ಮಾಡ್ಬಿಟ್ಟಾಗರು. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ. ತುಂಬ ಸ್ಟಿಕ್ಟು ಪೇರೆಂಟ್ಸ್ ಬರಬೇಕಾದ್ರೂ. ಮೂರು ತಿಂಗಳು ಒಂದ್ಸಾರಿ ಮಾತ್ರ ಪೇರೆಂಟ್ಸ್ ಅಲೋ ಮೂರು ತಿಂಗಳ ಮುಂಚೆ ಪೇರೆಂಟ್ಸ್ ಹಲೋ ಇಲ್ಲ. ಅಲೋ ಇಲ್ಲ ಪೇರೆಂಟ್ಸು ಅಷ್ಟ. ಅಷ್ಟೇ ಅಲೋ ಇರೋದು ಅದಕ್ ಮುಂಚೆ ಪೇರೆಂಟ್ಸ್ ಹಲೋ ಇಲ್ಲ ಅಲ್ಲಿ ಜ್ವರ ಬರಲಿ. ತುಂಬಾ ಕ್ರಿಟಿಕಲ್ ಅಂದ್ರೆ ಕಳ್ಸಕೊಡ್ತಾರೆ ತುಂಬಾ ಕ್ರಿಟಿಕಲ್. ತುಂಬಾ ಪ್ರಾಬ್ಲಮ್ ಆಗಿರೆ ಕಳಸಕೊಡ್ತಾರೆ ಸಣ್ಣ ಪುಡ ಜ್ವರ ಬಂತು. ಆ ಬೇದಿ ಆಯ್ತು ಹುಷಾರ್ು ತಪ್ಪಬಿಡ್ತು ಕಳ್ಸದೇ ಇಲ್ಲ.
ಹ್ಮ.
ನಿ ಬೆಳಿಗ್ಗೆ ಎದೊಳ್ಬೇಕು ಬೆಳಿಗ್ಗೆ ಎದ್ದ್ಬುಟ್ಟು. ಮಾರ್ನಿಂಗ್ ಯೋಗ ಮಾಡಬೇಕು ಯೋಗ ಆದ್ಮೇಲೆ. ಕಿಚನ್ಲ್ಲಿ ಹೋಗ್ಬಿಟ್ಟು ಕಿಚನ್ಗೆ ಎಲ್ಪ್ ಮಾಡ್ಬೇಕು. ನಿಂಗ ಏನ್ ಬರುತ್ತೆನ್ ಕಸ ಗುಡ್ಸಕ್ ಬರುತ್ತ ಕಸಗ ಗುಡ್ಸು. ತರಕಾರಿ ಕಟ್ ಮಾಡೋ ಬರ ತರಕಾರಿ ಕಟ್ ಮಾಡುವ ಹ ಏನು ಬರುತ್ತೆ ಅದು. ಒಟ್ಟು ಎಲ್ಪ್ ಮಾಡ ಒಟ್ಟು ಎಲ್ಪ್ ಮಾಡ್ಬೇಕು. ಕಟಿಂಗ್ ಬರುತ್ತಾ ಕಟಿಂಗ್ ಬರುತ್ತ ತರಕಾರಿ ಕಟಿಂಗ್ ಮಾಡ್ಕೊಡು ಬರೀ ವಜ್ಜೆ ನಾನ್ ವಜ್ ಇಲ್ಲ ಬರೀ ವಜ್್ಯೆ. ಓಕೆನಾ ಕಟಿಂಗ್ ಮಾಡಕ್ ಕಟಿಂಗ್ ಮಾಡ್ಕ. ಕೊಡು ಕಸ ಗುಡಸ್ೆ ಕಸ ಗುಡಸು ನೀರ್ ಹಾ ನೀರ್ ತೊಳಿ ನೀರ್ ಹಾಕು. ಪಾರೆ ವಾ್ ಮಾಡತ ಪಾತ್ರೆ ವಾ್ ಮಾಡು. ಅಡುಗೆ ಮಾಡಿದೆ ಅಡುಗೆ ಮಾಡುವ ಬಟ್ ಏನಾರೂ ಮಾಡಲೇಬೇಕು. ಅಂಟಿಲ್ ಎಷ್ಟೋ ಏಳು ಗಂಟೆ ಗಂಟ ಏಳು ಗಂಟೆ ಮತ್ತೆ ಬಂದ ಡೈಲಿ. ಸ್ಥಾನ ಮಾಡಲೇಬೇಕು ವಿತ್ ತಣ್ಣೀರು. ನೀ ಹುಡುಗ ಆಗಿರು ಹುಡ್ಗಿ ಆಗಿರು ನಂಗಗೆ ಗೊತ್ತಿಲ್ಲ. ತಣ್ಣೀರು ಸ್ನಾನ ಮಾಡಲೇಬೇಕು ಹುಡುಗಿ.
ಹಾ ಹೇಳು.
ಹುಡ್ಗಿ ಆಗಿದ್ರೆ ಬರ ಬಾಡಿ ಮಾತ್ರ ತಲೆಗೆಲ್ಲ ನೀರ್ ಹಾಕ್ಸಲ್ವಂತೆ ಹುಡುಗಿ ಆಗಿದ್ರೆ. ಹುಡುಗ ಆಗಿದ್ರೆ ನಾರ್ಮಲ್ ಬಟ್ ಏನೋ ಈ. ್ರ ಫರ ತೋರ್ತಾರಲ್ಲ ಗುಂಪ್ ಗುಂಪ ಅ ಸ್ಾನ ಮಾಡುದು ಹಫಿಲಿಟ ಚನ್ನಾಗಿದೆಂತೆ. ಸಪ್ರೇಟ್ ಬಾತ್ರೂಮ್ ಸಪ್ರೇಟ್ ಸ್ನಾನದ ಮನೆ. ಹಂಗಗೆ ಚೆನ್ನಿದೆಯ ಅಂತೆ ಬಟ್ ಟೈಮಿಂಗ್ಸ್ ಕಮ್ಮಿ ಟೈಮಿಂಗ್ಸ್ ಕಮ್ಮಿ.
ಟೈಮಿಂಗ್ಸ್ ಎಷ್ಟು.
ಟೈಮಿಂಗ್ಸು ಏಳು ಗಂಟೆಯಿಂದ ಎಂಟು ಗಂಟೆ ಗಂಟ ಒನ್ ಅವರು. ಒನ್ ಅವರ್ ಕಡಿಮೆ ಆದ ಒಂದು ನಿನ್ ವಾಶ್ರೂಮ್ಾರು ಹೋಗುವ ನಿ ಸ್ನಾನ. ್ರೂ ಮಾಡಿ ಒಟ್ಟು ಮಾಡಲೇಬೇಕು ನೀ ಫಸ್ಟ್ ವಾಷ ಹೋಯ್ತ. ಫಸ್ಟ್ ಬಾತ್ರೂಮ್ ಹೋಗ್ತ ಅವದಂಗಗೆ ಗೊತ್ತಿಲ್ಲ ಬಟ್ ಒನ್ ಅವರ್ ಒಳಗಡೆ ನೀನು. ಸ್ನಾನ ಮಾಡ್ಕೊಂಡು ವಾಪಸ್ ನಿಮ್ಮ ಸ್ಪಾಟಿಗೆ ಬಂದು. ನಿಂದ ರೆಡಿ ಆಗ್ಬಿಟ್ಟು ಆಚೆ ಕಡೆ ಬರ್ಬೇಕು ಎಂಟು ಗಂಟೆಗೆ. ಆಚೆ ಕಡೆ ಬರಬೇಕು ಎಂಟು ಗಂಟೆಯಿಂದ ಒಂದು ಅರ. ಅರ್ಧ ಗಂಟೆ ಮಾಮೂಲಿ ದೇವ್ರ ಧ್ಯಾನ ಅಂದ ದೇವ್ರ ಪೂಜೆ ಅಂತ ಮಾಡ್ತೀವಲ್ಲ. ಮಂತ್ರ ಹೇಳೋದು ಸಣ್ಣ ಪುಟ್ಟದ್ದು ಈ ಈ ತರ ಈ ತರದ್ದು ಹ್ಮ. ಹ.